ಹ ಹಲೋ ಕೇಳಿಸ್ತಾ ಇದ್ಯನೆ ಹಾ ಇವಾಗ ಕೇಳಿಸ್ತೈತೆ ಏನ್ ತಿಂದೆ
ನನ್ಗ ಇನ್ನುೂ ಬ್ರೇಕ್ ಐ್ತೈತೆ
ಇವಾಗ ನೋಡು
ನನ್ ಇವಾಗ ಓಕೆ
ಹೂ ಇರು ಕಿಟ್ಕಿ ಎಲ್ಲ ತೆೆಗೆದ ಬಿಿಡ್ತೀನಿ ಕರೆಕ್ಟಾಗಿ ಕೇಳ್ಸುತ್ತೆ
ಆಮೇಲೆ ಸೊಳ್ಳ ಎಲ್ಲ ಮನೆಯ ಒಳಿಗೆ ಬತ್ತವೆ
ಸೊಳ್ಳೆ ಬಂದ್ರೆ ಸೊಳ್ಳೆ ಬಂದ್ರೆ ಫ್ಯಾನ್ ಹಾಕೋ ಏನಾಗಲ್ಲ ಸರಿ ಹೋಗುತ್ತೆ
ಹೂ ಸರಿ ಹೇಳು ಏನ್ ತಿಂದೆ
ನಾನಾಮ ಪರೋಟಾ ಚಿಕನ್ನು ಬಿರಿಯಾನಿ ರೈಸು ಎಲ್ಲಾ ತಿಿಂದೆ
ಹೂ ಬೆಳ್ಳಗೆ
ನೀನೇನ್ ತಿಂದೆ ಬೆಳಿಗ್ಗೆ ಓಡ್ಸ್ ತಿಿಂದೆ ಬಾಳೆನ್ನ ತಿಿಂದೆ ನೀನ್ೇನ್ ತಿಂದೆ
ನಾನು ಬೆಳಗ್ಗೆ ಪುಲೋಗ್ರೆ ತಿಂದೆ
ಯಾರ್ ಮಾಡಿದ್ದು
ಯಾರ ಗೊತ್ತು ಮಾಡಿರೋದಿತ್ತು ತಿಂದೆ ನೀನ್ ಮಾಡ್ಬಿಟ್ಟುೋಗಿದ್ದ
ನಾನೇ ಮೋಗ್ಬಿಟ್ಟು ಹೋಗಿದ್ದ
ಹೆಂಗ್ ಮಾಡ್ತೆ
ಪುಳಿಯೋಗ್ರೆ ನಮ್ಮ ಅಮ್ಮ ಗೊಜ್ಜ್ ಮಡಗ ಅಮ್ಮ ಗೊಜ್ಜ್ಮ ಮಾಡ್ ಮಡಗಿತು
ಹಾ
ನಾನು ರೈಸ್ ಮಾಡ್ಕೊಂಡು ಕಲ್ಸ್ಬಿಟ್ಟು ಹೋದೆ
ಹೂ ನಮ್ಮ ಮನೇಲ್ಲೂ ಪುಳಿಯೋಗ್ರನಿ
ಹೌದಾ ನಮ್ಮನೇಲ್ಲ ಪೊಲೋಗ್ರೆನ್ ಮತ್ತೆ ನಿನ್ ತಮ್ಮ ಹೇಗೋದ
ನಾ ತಮ್ಮತ್ ಎಲ್ಲಿ ಹೋಗಿದ್ದ ನ ಗೊತ್ತಿಲ್ಲ ಎರಡು ದಿನದಿಂದ ಪತ್ತೆ ಇಲ್ಲ ನಿಂತಮ್ಮೇಲ ಅದ
ನನ್ ತಮ್ಮ ಮನೇಲ ಅವ್ನೇ
ಯಾವಾಗ ಬಂದ
ಬಂದಿಲ್ಲ ಸುಮ್ನೆ ಹೇಳಳ್್ದೆ
ಹ ಇನ್ನೇನ್ ಚಾಮಚಾರ ಹೇಳು ಅವತ್ತು ಊರ್ಗೆ ಒಂದ ಇನ್ನೊಂದ್ ಐದ್ ಸಾವಿರ ದುಡ್ ಕೊೊಡು ಬೆಳಿಗ್ಗೆ ಹೋಯ್ತೀನಿ
ಹೂ ಆಮೇಲೆ ನಮಸ್ಕಾರ ನೀ ಕೊಟ್ಟಿರೋದು ರಿಟರ್ನ್ ಕೊಡು
ನಾ ಏನ್ಏನ್ ಬಿಟ್ಬಿಡ್ತಯ ಇಲ್ಲ ತಾನೆ
ಹೂ ಬೆಯಕ್ ಬಿಡ್ಲಿ
ಆಯ್ತು ಸುಮ್ನೆ ಇರ
ಅವತ್ ಅವತ್ತೊಂದಲ್ಲಿ ಏನು
ಚಿಕನ್ ಬಿರಿಯಾನಿ ಮಾಡಿದರ ಅವತ್ ಹೆಂಗೆ ಮಾಡೋದು
ಚಿಕನ್ ಬಿರಿಯಾನಿನ ಚಿಕನ್ ಬಿರಿಯಾನಿಗೆ ಫಸ್ಟು ಈರುಳ್ಳಿ ಕೊತ್ತಂಬಿರಿ ಸೊಪ್ಪು ಪುದೀನಾ ಮೆಂತಿಯ ಸೊಪ್ಪು ಆ ಆಮೇಲೆ ಿಮೆಣಸಕಾಯಿ ಶುಂಠಿ ಬೆಳ್ಳುಳ್ಳಿ ಮೆತ್ಯ ಎಲ್ಲಾನು ಕಟ್ಟ ಮಾಡ್ಕೊಂಡು ಎಣ್ಣೆ ಹಾಕ್ಬಿಟ್ಟು ಬಾಡ್ಲಿ ಚೆನ್ನಾಗ್ ಹುರ್ಕೊಂಡು ಮಿ ಸಿಲಿ ಪೇಸ್ಟ್ ಮಾಡ್ಕೋಬೇಕು
ಹ್ಮಿ
ಆ ಕುಕ್ಕರ್ಗೆ ಎಣ್ಣೆ ಬಿಟ್ಟು ತುಪ್ಪ ಹಾಕಿ ಆ ಏನೋ ಈರುಳ್ಳಿ ಟೊಮೊಟೊ ಮೆಣಸನ್ಕಾಯಿ ಸ್ವಲ್ಪ ಏನೂ ಮೆಂತಿಯ ಸೊಪ್ಪ ಹಾಕಿ ರೋಸ್ಟ್ ಮಾಡ್ಕೊಂಡು
ಏನೇನ್ ಹಾಕ್ಬೇಕು ಈರುಳ್ಳಳ್ಳಿ ಟೊಮೆಟೊ
ಟೊಮೊಟೊ ಮೆಣಸಕಾಯಿ ಹಾಕಿ ಸ್ವಲ್ಪ ಪಪ್ಪ ಕೆಂಪು ಹುರ್ಕೋಬೇಕು ಆಮೇಲೆ ಅ ಅದಕ್ಕೆ ಚಿಕನ್ ಹಾಕೊಂಡು ಒಂದ್ ಐದ್ ನಿಮಿಷ ನೀರ್ ಹೋಗೋ ತನಕ ಹಸಿಸ್ಮೇಲೆ ಹೋಗೋ ತನಕ ಇದ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪ ಉಪ್ಪ ಹಾಕ್ಬಿಟ್ಟು ನಾವು ಮಾಡ್ಕೊಂಡಿರೋ ಪೇಸ್ಟ್ ಹಾಕಿ ಒಂದು ಐದು ನಿಮಿಷ ಹತ್ತು ನಿಮಿಷ ಚೆನ್ನಾಗಿ ಬೇಯ್ಕೋಬೇಕು ಚಿಕ್ಕ ಚಿಕನ್ ಗೆ ಮಸಾಲೆ ಹಡಿಯತಾರ ಆಮೇ ಇಲ್ಲೇ ಆಗಿರತ್ತವು ಬಿರಿಯಾನಿ ಪೌಡರ್ ಬಿರಿಯಾನಿ ಪೇಸ್ಟ್ ಇರುತ್ತೆ ಅದು ಸ್ವಲ್ಪ ಹಾಕ್ಬಿಟ್ಟು ಆಹ ಏನೋ ಆಹ ಇದು ಖಾರ ಪುಡಿ ಧನಿಯಾ ಪುಡಿ ಅಷ್ಟನ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕು ಆಮೇಲೆ ಒಂದ್ ಲೋಟಕ್ಕೆ ಎರಡು ಗ್ಲಾಸ್ ನೀರನ್ನಾಗೆ
ಅಕ್ಕಿ ನೀರು ಹಾಕೊಂಡು ಒಂದ್ ವಿಷಲ್ ಹಾಕದ್ರೆ ಮುಗೀತು ಅಷ್ಟೇ
ಒಂದ್ ವಿಜಾರ ನೋಡ್ಸಿದ್ರೆ ಸಾಕಾ
ಹಾ ಒಂದ್ ವಿಷಯಾಲ ನೋಡಿದ್ರೆ ಸಾಕು
ಒಂದೋಟಕ್ಕೆ ಒಂದ ಒಂದೋಟ ನೀರು ಹೋಗು
ಒಂದ್ ಲೋಟಕ್ಕೆ ಏಳ ಲೋಟ ನೀರು
ಹ್ಮ್್ಮ
ಹಾಕ್ಬಿಟ್ಟು ಮಾಡಿದ್ರೆ ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ
ಹ್ಮ್ ಹ್ಮ್ ನಾಳೆ ಆಫೀಸ್ ಆಐ್ತಾ
ಹ್ಮ್ ನಾಳೆ ಆಫೀಸ್ ಐತೆ
ಶನಿವಾರ ರಚನಾ
ಶನಿವಾರ ರಜಾ ಬಾನಾರ ರಜಾ
ಹಾ
ಹ್ಮ್
ಸೋಮವಾರ
ಸೋಮವಾರ ನಾನ್ ರಾಜ ಹಾಕೋತೀನಿ
ಹ
ಸ್ವಲ್ಪ ವೈಯಕ್ತಿಕ ರೀಸನ್ ಹೇಳ್ಬೇಕು ನೀವೇನೆ
ನಾಾನ ಏನ್ ಹೇಳುದು ಮಳೆ ಬರ್ತೈತೆ ನಿಮ್ಮೂರಲ್ಲಿ
ನಾ್ ಮೂಊರಲ್ಲಿ ಮಳೆ ಬತ್ತಲ್ಲಾ ನಿಮ್ೂರಲ್ಲಿ ಬ ಆಯ್ತಾ ಮೋಡ ಮಾತ್ರ ಕೌಕೊಂಡೈತೆ
ಮೂರ ನಾಲೆ ಮಳೆ ಬಂದು ನಿಂತಾಯ್ತು ತಿರ್ಗಾ ಇನ್ನೊಂದ್ಸಲ ಬರ್ತೈತಿ
ಎಲ್ಲಿದಯಾ ನೀನು
ನಾನಾ ಅಜ್ಜಿ ಮನಲಿದ್ದೀನಿ
ಹೌದಾ ಮನೆ ಒಳಗಿದ್ಯಾಾ ಮನೆ ಈಚೆ ಇದ್ಯಾ
ಆಚೆ ಕಡೆ ಇದ್ದೀನಿ
ಹೌದಾ ಏನ್ ಮಾಡ್ತಾ ಇದ್ದಯಾ
ಏನು ಇಲ್ಲ ಸುಮ್ನೆ ಹಂಗೆ ತಿರ್ಗಾಡ್ತಾವ ಇದನ್
ಹ ಹ ನೀನ್ ಎಲ್ಲಾರ ಜತೆನೆ ಹಿಂಗೇನ ಮಾತಾಡೋದು ಇಷ್ಟೊಂದು ನಯ ವಿನಯದಿಂದ
ಹೌದು
ಹೌದಾ ಮತ್ತೆ ನಿಮ್ದೇನು ಪ್ಲಾನಿಂಗ್ಸು
ಏನು ಇಲ್ಲ
ಹ್ಮ್
ಆಫೀಸಲ್ಲಿ ಆಫೀಸ್ಲ್ ಸೆಳಯ್ತಾ
ಆಫೀಸ್ ಎಲ್ಲ ತುಂಬಾ ಚೆನ್ನಾಗಿದೆ
ಹ್ಮ್ ಕೆಲ್ಸ ಹೆಂಗೈತೆ
ಈ ಶನಿವಾರ ಬ ಕೆಲ್ಸ ಚೆನ್ನಾಗೈತೆ ಎಲ್ಲಾ ಚೆನ್ನಾಗಿದೆ
ಹಾ
ಎ ಈ ಶನಿವಾರ ಭಾನುವಾರ ಎಲ್ಲಿಗೆ ಹೋಗ್ತೀಯಾ
ಈ ಶಾನಿವಾರ ಬಂದ್ ಮಾರ ನಾನನ್ ಎಲ್ ಗೊತ್ತಕ್ ಹೋಗ್ಲಿ ಏ ಹೇಳ್ತೀರ್ ನಮ್ಮ ಅಜ್ಜಿ ಊರು ಊರು ಊರಲ್ಲ ಎಲ್ಲ ಹಚ್ಕೋಕ್ ಆಗತ್ತೆ ಅದೇನ್ ಬೆಂಗಳೂರು ಹಚಕತ್ತಕ್ಕೆ
ಹೌದು
ನೀನ್ ಎಲ್ಲಐತಿಯಾ
ನಾನು ಎಲ್ಲೂ ಹೋಗಲ್ಲ ನಾನ ಎಲ್ಲೂ ಹೋಗ ಲ್ಲ ನಾನು ವಿಶ್ರಾಂತಿ ತಗೋಬೇಕು
ಹ ನೀನ್ ಯಾವತ್ತಾನೇ ಹಯ್ತೀಯ ರಜೆ ಇದ್ದಾಗ
ಹೌದು ನಂಗ ಇಷ್ಟ ಇಲ್ಲ ಈಚೆ ಎಲ್ಲ ಹೋಗೋದು ನಾನ ಎಲ್ಲೂ ಹೋಗಿಲ್ಲ ನಾ ಹೋಗಿರೋದೆೇ ಎಲ್ಲಿ ಗೋಪಾಲನ್ ಮಾಲು
ಹಾ
ಆಮೇಲೆ ಹ್ಮ ಯಾವದು ಓರಿಯನ್ ಮಲ್ ಹೋಗಿಲ್ಲ
ಹ್ಮ್
ಓ ಮತ್ತೆ ಇನ್ನನ್ ಹಾ ಅಷ್ಟೇ ಆಫೀಸು ಮನೆ ಆಫೀಸು ಮನೆ
ನಿಮ್ ಬೇಜಾರಾಗಲ್ವಾ ಬರೀ ಆಫೀಸು ಮನೆ ಓಡಾಡಕ
ಏನಾಗುತ್ತೆ ಚೆನ್ನಾಗಿರುತ್ತೆ ಪರಿಸರ ನೋಡಬ ಆಬೋದು ಚೆನ್ನಾಗಿರುತ್ತೆ
ಹೌತ್ ನೀನು ಟೊಮಾಟೊ ಚಟ್ನಿ ಮಾಡಿದ್ದಲ್ಲ ಹೇಳು
ಟೊಮೊಟೊ ಚಟ್ನಿ ಟೊಮೊಟೊ ಹಾಕೋಬೇಕು ಟಮೋ ಏನೇನ್ ಬೇಕು ಅಂದ್ರೆ ಸಾಮ ಮಾತ್ರಿಗಳು ಟಮೊಟೋ ಈರುಳ್ಳಿ ಹಸಿಮೆಣಸಿಕಾಯಿ ಬೆಳ್ಳುಳ್ಳಿ ಇಷ್ಟೇ ಸಾಕು ಫಸ್ಟ್ ಬಾಣ್ಲಿಗೆ ಎಣ್ಣೆ ಹ ಬಿಟ್ಟು ಟಮೋಟನ ಎರ ಪೀಲ್ ಮಾಡ್ಕೊಂಡು ಅದನ್ನ ಹಾಕ್ಬೇಕು ಹಾಕ್ಬಿಟ್ಟು ಸ್ವಲ್ಪ ರೋಸ್ಟ್ ಆ ತಕ್ಷ ಅದಕ್ಕೆ ಸ್ವಲ್ಪ ಅಹ ಈರುಳ್ಳಿ ಹಾಕ್ಬೇಕು ಈರುಳ್ಳಿ ಹಾಕ್ಬಿಟ್ಟು ಅದಕ್ಕೆ ಮೆಣಸಕಾಯಿ ಹಾಕಬೇಕು ಮೆಂಷಿಿಕ ಯಾದ ಹಾಕಿ ಒಂದ್ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತೆ ಬೆಳ್ಳುಳ್ಳಿ ಹಾಕಿ ಾಕಿ ಚೆನ್ನಾಗ್ ರೋಸ್ಟ್ ಮಾಡ್ಕೊಂಡು ಅದಕ ಉಪ್ಪ ಹಾಕ್ಬೇಕು ಉಪ್ಪ ಆಗ್ತ ಆದ್ಮೇಲೆ ಒಂದ್ ಐದ್ ನಿಮಿಷ ರೋಸ್ಟ್ ಆದ್ಮೇಲೆ ಅದನ್ನ ಕೂಲ್ ಅ ಸ್ವಲ್ಪ ತಣ್ಗ ಆಗೋ ತರ ಮಾಡ್ಬಿಟ್ಟು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೇಕು ಆಮೇಲೆ ಅದೇ ಬಾಂಡಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವು ಸ್ವಲ್ಪ ಒಣ್ ಮೆಣಸಿಕಾಯಿ ಹಾಕಿ ಮಾಡಿರೋ ಇದನ್ನ ಅದ್ರೊಳಗಡೆ ಹಾಕಿ ಚೆನ್ನಾಗಿ ಪೇಯ ಸ್ವಲ್ಪ ಹುರ್ಕೊಂಡ್ರೆ ಟೊಮೊಟೊ ಚಟ್ನಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ
ಹ್ಮ
ಅದ್ರನ್ನ ದೋಸೆ ತಿನ್ಬೋದು ರೊ ದೋಸೆ ರೊಟ್ಟಿ ಅನ್ನ ಅನ್ನ ಬಿಸಿ ಬಿಸಿ ಅನ್ನ ತುಪ್ಪ
ಹ್ಮ್
ಎಲ್ಲದ್ಕ್ಕೂ ಚೆನ್ನಾಗಿರುತ್ತೆ ಇಡ್ಲಿ ಅಲ್ಲ ಅು ಚೆನ್ನಾಗಿರುತ್ತೆ ಹ್ಮ ಯಾಕೆ ನೀನ್ ನೀನ್ ಮಾಡಿಲ್ವಾ
ಆ ಹೋ
ಹ್ಮ ನಿಂಗ ಏನ್ ರೆಸಿಪಿ ಬರುತ್ತೆ ಹೇಳು ನೋಡದ ಕೇಳದ
ನಿನ್ಗೆ ಯಾವ್ದ್ ಬ ಹೇಳು
ಹ ಎಗ್ ಬಿರಿಯಾನಿ ಹೆಂಗ್ ಮಾಡೋದು ಹೇಳ
ಮೊದ್ಲು ಮೊಟ್ಟೆನ ಬೇಯಿಸ್ಕಬೇಕು
ಹ್ಮ್
ಬೇಯಿಸಕೊಂಡ ಆದ್ಮೇಲೆ ಎಣ್ಣೆ ಬಿುಟ್ಂತ ತಪ್ಲಿ ಇಟ್ಟು ತಪ್ಲಿಗೋಸಿ ಎಣ್ಣೆ ಹಾಕ್ಬಿಟ್ಟು ಅದರೊಳಿಗೆ ಒಂಚೂರು ಮೆಣ್ಚಿಕಾಯಿ ಪುಡಿ ಧನಿಯಾ ಪುಡಿ ಗರಂ ಮಸಾಲಾ ಪುಡಿ ಹರ್ಷದ ಪುಡಿ ಹಗ್ಬುಟು ಅದ್ರೊಳಗೆ ಮೊಟ್ಟೆನ ಹಾಕ್ಬೇಕು ಆಮೇಲೆ ಮೊಟ್ಟೆನ ಫ್ರೈ ಮಾಡ್ಬೇಕು ಅದಾದ್ಮೇಲೆ ಎತ್ತಿಟ್ಬಿಟ್ಟು ಆಮೇಲೆ ಒಂದು ಈರುಳ್ಳಿ ಒಂದು ಟೊಮೆಟೊ ಕೊತ್ತಂಬರಿ ಕರಿಬೇವು ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಸ ಚಕ್ಕೆ ಲವಂಗ ಪುದಿನ
ಭವನಕ್ಕ ಯಾಕೋ ಕಾಲ್ ಮಾಡ್ತಿದ್ದಾರೆ ನೀ ಭವನಕ್ಕ ಯಾಕೋ ಕಾಲ್ ಮಾಡ್ತಿದ್ದಾರೆ
ಹಾತ್ತನ್ನಿನ ಸಂಚಾರ ಇರು ರೆಸಿಪಿ ಹಾ ಮ ನಿನ್ಗೆ ಏನೋ ಮಾಡ್ತರ್ಬೇಕು ನಿನ್ಗ ಏನೋ ಕೇಳೋದಕ್ ಮಾಡ್ತಿರ್ತಾರ್ನ
ಸರಿ ಆಯ್ತು ಶುಭರಾತ್ರಿ ಬಲ್ಕುಲ್
ಹರೋ ಇನ್ನೇನ್ ಮಾಡ್ತವಾಗ ಈ ಊಟ ಅಯ್ಯೋ ಹಲೋ
ಹಲೋ
ಹಲೋ ಕೇಳಿಸ್ತಿಲ್ವಾ
ಹ ಕೇಳಿಸ್ತಿದೆ ಹಲೋ